ಹಲೋ ಏನ್ ಮಾಡ್ತ ತಾ ಇದ್ದೀರಾ
ಏನಿಲ್ಲ ಸುಮ್ಮ್ನೆ ಕುಂತಿದಿವಿ ನೀವು
ನಾವು ಮಾಡಲ್ಕೊಂಡಿದ್ದೀವಿ
ಹ್ಮ್
ಊಟ ಆಯ್ತಾ
ಊಟ್ ಹಾ ಆಯ್ತು ನಿಮ್ದ
ನಮ್ದೇ ಆಯ್ತು ಏನೂಟ ಮಾಡಣಿದ್ರಿ
ಪಲಾವ್ ಗೋಬಿ ನಿಮ್ದ
ಯನೋ ಒಂದು ವಯಸ್ಸು ಚಕ್ಕನ್
ಹ್ಮ್ ನಾನ್ ವೆಜ್ ತಿಂತೀರ
ಹ್ಮ್ ತಿಂತೀವಿ ನೀವು
ಇಲ್ಲ
ಹ
ಹ್ಮ್
ತ್ತನು ಸಮಾಚಾರ
ಮತ್ತೆ ಹೇಳ್ಬೇಕು ನೀವೇ ಎಲ್ಲ ನಿಮ್ ಕಡೆನು
ಏನ್ ಹೇಳಿ ನಮ್ ಕಡೆ ಏನೈತಿ
ಹ್ಮ್ ಹ್ಮ್ ಬಾಲ್ ದಿನಕ್ಕೆ ಫೋನ್ ಹಚ್ಚಿದ್ದೀರಾ
ಹ್ಮ್ ನಿಂಗೆ ಮುಚ್ಚಿದೆ ಮಾತಾಡ್ಸಣ ಅಂತ
ಹು ಮತ್ತೆ
ಮತ್ತೆ ಏನಿಲ್ಲಾ ಹೇಳ್ಬೇಕು ನೋಡಿ ಮಳೆ ಬಂತ ಇವತ್ತು
ಗಂಡ ಮಕ್ಕಳು ಛಲೋ ಇದ್ದಾರ
ನೀನ್ ಗಂಡ ಮಕ್ಕಳು ಚೆನ್ನಾ ಚಲೋ ಇದ್ದೀಾರಾ
ನಿಮ್ದ ನಮ್ದಿನ ಮದುವೆ ಆಗಿಲ್ಲ ಅದೇ ಇನ್ನ ಪ್ರೊಸೆಸ್ ಪ್ರೊಸೆಸ್ ಪ್ರೊಸೆ ಪ್ರೊಸೆಸ ಐತಿನ್ನು
ಹೌದಾ
ಹು ಹ್ಮ್ ನಿಮ್ದು ಫಿಕ್ಸ್ ಆಗಿಲ್ವಾ
ನಮ್ದ ಇಲ್ಲ ಫಿಕ್ಸ್ ಆಗಿಲ್ಲ ನಿಮ್ದು ಫಿಕ್ಸ್ ಆಗಿದಯಾ
ಹಾ ಹಾಗೆತಿ
ಏನು ಸಿಲಿಂಡರ್ದ ಇದು ಅದನ ಸಿಲಿಂಡರ್ ಕಮ ಶಾರ್ಟೇಜ್ ಅಂತ ಇತ್ತಲ್ಲ ಅದೆಲ್ಲಾ ಇನ್ನು ಸರಿ ಹೋಗಿಲ್ವಾ ಹಾ
ಸರಿ ಹೋಗಿದ್ದ ಇಲ್ಲ
ಹ ಬಟ್ ನಮ್ ಊರಲ್ಲೆಲ್ಲಾ ಹಂಗಗೆ ಓಪನ್ಯ ಆಗಿರಲ್ಲ ಎಷ್ಟು ಜನ ಬಂದ್ ಕಾಯ್ಕೊಂಡ್ ನಿಂತಿರ್ತಾರೆ ಗೊತ್ತಾ
ಹೌದಾ ನಮ್ಮ್ ಊರ್ ಕಡೆ ಸಾರ್ಟ್ ಆಗೇತಿ
ಇಂಡಿಯನ್ ಗ್ಯಾಸ್ ಅದು ಯಾವ್ದ
ಹು ಇಂಡಿಯನ್ ಗ್ಯಾಸ್
ನಮ್ಮದು ಒಂದ್ ತಿಂಗಗಳುೂ ಬೇಕು ಬುಕ್ ಮಾಡಿದ್ರೆ ಬರಕ್ ಬುಕ್ ಆಗಿ ಬಿಲ್ ಆಗಕ ಒಂದ್ ತಿಂಗ್ಳ ಬೇಕು
ಹ್ಮ್ ನಮ್ಗೂ ನಮ್ ಊರ್ ಕಡೆ ಶಾರ್ಟ್ ಆಗಿರ್ಬೇಕ ಅನ್ಸುತ್ತೆ ಮೊನ್ನೆ ನಮ್ಮಮ್ಮಿ ಹಾಪಿಸಕೊಂಡ್ರಲ್ಲ ಬಂದೈತಿ ಒನ್ ವೀಕ್ ಅನ್ಸುತ್ತೆ ದು ಬುಕ್ ಮಾಡಿ ಒನ್ ವೀಕ್ ಹಂಗಾಗಿ ಬಂದಿತಿತ್ತು
ಹ್ಮ್ ನಮ ಸೈಡ್ ಎಷ್ಟುತ್ತ ಬರಲ್ಲಪ್ಪ ಇನ್ನು ಅದ ಕ್ಲಿಯರೇ ಆಗಿಲ್ಲ
ಹ್ಮ್ ಅಂದ್ರೆ ನಿಮ್ದು ದೊಡ್ಡ ಸೀಟಿ ಆಗುತ್ತಲ್ಲ ಹಂಗಾಗಿ ಎಲ್ಲಾರು ಯೂಸ್ ಮಾಡ್ತಾರ ಶಾರ್ಟೇಜ್ ಆಗ್ಬೋುದು ನಮ ಕಡೆ ಗ್ಯಾಸ್ ಯೂಸ್ ಮಾಡುದಿಲ್ಲ ನಾವ್ ಜಾಸ್ತಿ
ಮ ಚೇನ್್ಲಲ್ಲ ಅಗ ಮಾಡಡೋದು್ ನೀವು
ಹೊಳಿ ಮದ
ಹೌದಾ
ಹ್ಮ್ ಗ್ಯಾಸ್ ಮೇಲೆ ಅಪೂಪ ನಾವ್ ಮಾಡೋದು
ಈ ಸುತಿಯಲ್ಲ ಇದ್ರೆ ಒಲೆಯಲ್ಲಿ ಎಲ್ಲಿ ಮೊಣಕ ಆಗುತ್ತೆ ಹೇಳ ಗ್ಯಾಸ್ೇಗತಿ ಎಲ್ಲರಿಗೂ
ಹ್ಮ್ ಅದಕ್ಕೆ ಶಾರ್ಟೇಜ್ ಆಗಿದೆ ಆದದ್ರೆ ಲೇಟ್ ಆಗಿ ಬರುತ್ತೆ ಪ ಹ್ಮ್ ಮತ್ತೆ
ಇ ಬಿಳಗ್ಗೆ ಸೆವೆನ್ ಓ ಕ್ಲಾಕ್ ಸೆವೆನ್ ತರ್ಟಿಗೆ ಬಂದ್ ಕುಂತರ್ತಾರಪ್ಪಾ ಅಲ್ಲೆಲ್ಲ
ಹ್ಮ್್ಮ ಅದೇ ಅವ್ರ್ದು ಗ್ಯಾಸ್ ಕಳಿ ಮುಂಚೆನ ಒಂದು ಎಮರ್ಜೆನ್ಸಿ ಅಂತ ಹಡ್ಕೋಬೇಕು ಇ ಕಡೆ ಸಿಟಿ ಅಲ್ಲ ಗ್ಯಾಸ್ ಖಾಲಿ ಆತಂದ್ರೆ ಅದ್ರ ಮೇಲ್ ಮಾಡ್ಬೇಕಂತಂದ್ ಅವ್ರದ್ದು ಎಕ್ಸ್ಟ್ರಾ ಒಂದ್ ಗ್ಯಾಸ್ ತಗೋಬೇಕತ್ತಲ್ಲ ಅದಕ್ಕೆ ಸ್ವಲ್ಪ
ವಾರ್ ಇನ್ನುೂ ನಿಂತಲ್ವಾ
ಯಾವಾರು
ಯದೋ ಹೋಲ್ ನಡೀತಿತ್ತ ಈಟ ಇಬ
ಮುಗ್ದ ತಲ್ಲ ರಷ ರಷಿಯನ್
ಎ್ಣ ಕೇಳಸ್ತಿಲ್ಲ ನೀಮ ಮಾತೋಡದ ಹಲೋ
ಹಲೋ
ನೆಟ್ವರ್ಕ್ ಇಲ್ಲ ಅಲ್ಲಿ ಮಾತ್ರ ಹಲೋ ಹ